ಊಟ ಹಾ ಕೇಳುಸ್ತಿದಿಯ ನೋಡು ಮೊಲ್ಲು ಊಟ ಆಯ್ತಾನೊ
ಏ ಇಲ್ಲೊ ನಿಂದು
ಈಗ ಆಯ್ತ್ ನೋಡು ನಾವು ಈಗ ಉಪ್ಪಿಟ್ಟು ಉಂಡಿವ್ ನೋಡು.
ಉಪ್ಪಿಟು ಉಂಡರ
ಹ್ಮ್ ನೀವು
ಮಾರ್ಲಿ ಗಿಡ್ಲಿ ಏನೋ ಮಾಡಗಲನ್ ನೀವು ಈ ಆಲಿ ಹಬ್ಬಕ್ಕ
ಅಯ್ಯ ಮಾಡಿವೊ ನಿನ್ನೆ ಮಾಡ್ಲಿ ಇವತ್ತು ನಿನ್ನೆ ಮಾಡಿದ್ದೀವು ನಿನ್ ಎಲ್ಲ ಬಿತ್ತಲ್ಲ ಮೊರ
ಹ್ಮ್
ಮಾಡ್ಲಿ ಹ್ಮ್ ಕತ್ತಲ್ತಿತೆ ಮಾಡ್ಲಿ ಸಡ್ಗಿ ಎಲ್ಲಾ ನಿನ್ನೆ ಊಟ ಮಾಡಿದ್ದು ನೋಡು
ಎಲ್ಲ ಸಕ್ರೆ ವಯ್ಸೊಂಡ್ ಬಂದ್ರೆ
ಹ್ಮ್ ಹೋಗಿದ್ದೀವ ಇಲ್ಲ ಪ್ರಸಿದ್ಧ ನಮ್ಮೂರ ಪಕ್ಕದಲ್ಲಿ ವೀರಾಪುರ್ ಅಂತ ಐತಿ.
ಹ್ಮ್ ಈ ಪ್ರಸಿದ್ಧ ತಾಣ ಗುಡಿ
ಪ್ರಸಿದ್ಧ ಗುಡಿ ಯದು ಮೊರಂ ಚೆನ್ನಾಗಿ ಮಾಡ್ತಾರ ನಮ್ಮ
ಸುತ್ತ್ ಮುತ್ಲು ಹಳ್ಳಿ
ಹ್ಮ್ ಸುತ್ತಮುತ್ತ ಹಳ್ಳಿಗೆ ಒಂದು ಒಂದು ಸು ಪ್ರಸಿದ್ಧವಾದ ಈಗ ಮೊರಮ್ ಹಬ್ಬ ಆಗುತ್ತಲ್ಲಿ ಅಲ್ಲಿ ಹೋಗಿ ನಾವು ನಿನ್ನೆ ನೋಡೋಕ್ ಹೋಗಿದ್ವಿ ಅಲ್ಲೇ ನಿನ್ನೆ ಎಷ್ಟು ಗಂಟೆಗೆ ಹೋಗಿದ್ವಿ ಅಂದ್ರ ಹತ್ತ್ ಗಂಟೆಗೆ ಹೋಗಿದ್ವಿ ಒಳ್ಳೆ ಹನ್ನೆರಡು ಒಂದ್ ಗಂಟೆಗೆ
ಹನ್ನೆರಡುವರೆ ಹ್ಮ್ ಎಜ್ಜಿ ಗಿಜ್ಜಿ ಎಲ್ಲಾ ಜೋರ್ ಇರ್ತಾವ ಅಲ್ಲಿ ಎಲ್ಲ.
ಚೆನ್ನಾಗಿ ಆಡ್ತರ್ವಲ್ಲಿ ಹೆಜ್ಜಿ ಅಲಾಯಿ ಹ್ಮ್ ಅಲ್ಲೇ ಮತ್ತ್ ಇನ್ನೊಂದು ಇದಕ್ಕೊಗಿದ್ವಪ್ಪ ನಿನ್ನೆ ಬರತ್ನ ನಾವು ನಿನ್ನೆ ಕಾಲೇಜ್ಲಿಂದ ಬರತ್ ನಮ್ಮ ರಾಜ್ಯದಲ್ಲೇ ಪ್ರಥಮ ಸ್ಥಾನ ಪಡೆದ ಮೋರಂಗೆ ಮುದ್ಗಲ್ ಎರಡನೇ ಸ್ಥಾನ ನಿಮ್ಮೂರ್ ಪಕ್ಕದಲ್ಲಿ ಇದಿಯಲ್ಲ ಕುರಿ
ಕುದುರ್ಮುತಿ ಹ ಕುದುರಮೂತಿ ಈ ವರ್ಷ ಐತೆ ಅದು ಮೂರ್ ವರ್ಷಕ್ಕೊಮ್ಮೆ ಜಾತ್ರೆ ನೀವು ಮುದಗಲ್ ಹೇಳು ಮುದಗಲ್ಂದ ಹೇಳು
ಐತಿಹಾಸಿಕ ಸ್ಥಳ ಅವಾಗ ನಾಲ್ವಡಿ ಕೃಷ್ಣರಾಜು ಒಡೆಯರು ಅಲ್ಲೇ ಮತ್ತೆ ಇವರು ಸೂರ್ ಹ್ಮ್ ಸೂರಪುರ್ ವೆಂಕಟಪ್ಪ ನಾಯಕ ಅವರು. ಅವರು ಮುಂತಾದಾಗ ಅವಾಗ್ಲ್ ಇದ್ದಾನ ಫೇಮಸ್ ಈಗ
ಎಲ್ಲಾ ಆಳಿ ಹೋಗ್ಯರ ಅಲ್ಲಿ ಎಲ್ಲ
ಹ್ಮ್ ಅಲ್ಲೆಲ್ಲ ಚೊಲತ್ತನಾಗ ಆಳ್ವಿಕೆ ಮಾಡಿ ಮುದ್ಗಲ್ ಕೋಟೆ ಇದೆ ಮತ್ತೆ ಸುಮಾರು ಜನರ ಹ್ಮ್ ಸುಮಾರು ಒಂದು ಹ್ಮ್ ಸುಮಾರು ಒಂದು ಎಷ್ಟಪ್ಪ ಅಂದ್ರ ಹದ್ನಿ ಸಾವಿರಲಿಂದ ಹದ್ನಾರ ಸಾವಿರ ಜನ ಅಲ್ಲಿ ವಾಸವಾಗಿದ್ದಾರೆ.
ವಾಸವಾಗಿದ್ದಾರ ಹ್ಮ್
ಮತ್ತೆ ಅದೇ ರೀತಿಯಾಗಿ ನಮ್ಗೆ ನಾವು ಬಹಳ ಸುಂದರವಾದ ನೊ ನೋಡತಕ್ಕ ಪಕ್ಕದ್ದ್ ಪ್ಲೇಸ್ ಅದು
ಹ್ಮೂಮ್ ಎಲ್ಲಾ ಬೇಟಿ
ಏ ಅಲ್ಲ ಸುಮಾರ್ವಂದು ಸುಮಾರ್ ಒಂದು ಇಪ್ಪತ್ತು ಸಾವಿರ ಬ್ಯಾಟ್ ಟ್ಟಿಗೆ ಬಿದ್ದವೆ ನೋಡಲ್ಲಿ
ಇಪ್ಪತ್ಸಾವಿರ ಬ್ಯಾಟಿಗಳ ಬಿದ್ದವನ
ದುಬಾರು ಸುಮಾರು ಬ
ಪ್ರಾಣಿಗಳನ್ನು ಬಲಿ ಕೊಡ್ತಾರಲ್ಲ ಅವ್ರಿಗೆ ಏನು ಅನ್ಸ್
ಆ ಹೌದು ಈಗ ನೋಡು ನಮ್ಮ ಗೌರ್ಮೆಂಟ್ ಏನಂತ ಪ್ರಾಣಿಗಳ ಮೇಲೆ ದಯ ಇರ್ಲಿ ಅಂತೇಳಿ ಅವ್ರು ಹಿಂದ್ ಬಸ್ಸಿಗೆ ಹಾಕಿದ್ದಾರೆ ಆದ್ರೆ ಗೋರ್ಮೆಂಟ್ ಅವ್ರು ಯಾವ್ ತರದ್ ಒಂದು ಕಾರ್ಯಗಳನ್ನು ಇದು ಮಾಡ್ಬೇಕಂದ್ರು ಅವರು ಮಾಡವಲ್ರು
ಹ್ಮು ಇಲ್ಲಾದು ಏನಂದ್ರ ಮೊರಮಲಿಂತರ ಅವ್ರು ಬಿಡ್ಕೊಂಡಿರ್ತ್ ಇರಲ್ಲ
ಅದೂ
ಅದು ಧಾರ್ಮಿಕ ಧರ್ಮಲಿಂತ್ರ ಎಲ್ಲಾ ಹಿಂದ ಕಾಲ್ನೆವು ಸತ್ಯನ್ಯಾರ ಎಲ್ಲಾ ಮಾಡಿ ಬಂದರೆಲ್ಲ
ಕರೆ ಹುಡ ಅದು ಇಂದ್ಲು ಕಾಲದಿಂದ ಅಂತೇ ಮಾಡ್ಕಂದ್ ಬಂದಿದ್ದರೆ ಹಂಗೆ ಅದರ್
ಹ ದೇವ್ರಿಗೆ ಬೇಡಿಕಮ್ಮ ಬೇಡ್ಕಂಡಿರ್ತಲ್ಲ ಇರ್ತಾರಲ್ಲ ಮತ್ತೆ ಕೊಡ್ಬೇಕು ಸಿಗುತ್ತ ಅವರು ನಾವ್ ಅನ್ನೊದು ಸುಳ್ಳ ಪ್ರಾಣಿ ಬಲಿ ಆ ಬಲಿ ಈ ಬಲಿ ಅಂತೀವಿ ಅಷ್ಟೇ
ಅಂತೀವ್ ನೋಡು ಅದೇ ರೀತಿಯಾಗಿ ನಿನ್ನೆ ನಿನ್ನೆ ನೋಡು ನ ಮೊನ್ನೆ ನಿನ್ನೆ ಲೋಕಾರ್ಪಣೆ ಆಯ್ತೊಲ್ಲೊ ಲೋರ್ ಲೋಕಾರ್ಪಾರ್ಪಣೆ ಆಯ್ತು ಡ್ಯಾಮ್ಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ದಿಕ್ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಸುಮಾರು ಹದಿನೈದು ನೂ ಹದಿನೈದು ಲಕ್ಷ ಜನ ಸೇರಿದ್ರು ಆ ಫಂಕ್ಷನ್ಲ್ಲಿ ಮತ್ತೆ ಆಂಧ್ರ ಸಿ ಎಂ ಚಂದ್ರ ಬಾ
ಹ ಚಂದ್ರಬಾ ಚಂದ್ರಬಾಬು ನಾಯ್ಡು ಅವ್ರದ್ರಲ್ಲ. ಮೊನ್ನೆ ಯಾವದ ಪಷನ್ದಗ್ ನರೇಂದ್ರ ಮೋದಿ ಅವರು ಮಾತಾಡಿದ್ದ, ಮಾತ್
ಹ ಮಾತಿ ಮಾತಾಡಿದ್ದಾರೆ ಹೌದು ಅಮೇರಿಕಕ್ಕಿಂತ ನಾವೇ ಡೆವಲಪ್ ಕ್ಮೆಂಟ್ ಆಗಿದಿಹೋ ಅಂದ್ರರೆ ಬೆಳೆದಿದೀವಿ ಅಂತೇಳಿ ಅವರು ಹೇಳಿದ್ದಾರೆ.
ಹ್ಮ್ ಎಲ್ಲಾ ಕಾಪಿ ಅವ್ರದ್ದ ಕಾಪಿ ತಗೊಂಡ್ ಇವ್ರ,
ಹ್ಮ್ ಹ್ಮ್ ಖರೆ ಬುಡ ಅದ ಅವ್ರ ಅವ್ರ ಏನ್ ನಿಮ ಮಾಡಿರ್ತಾರ ಅದ್ನ್ನ ಪೇಸ್ಟ್ ಮಾಡ್ತಾರೆ. ಹ್ಮ್ ಅದೇ ರೀತಿಯಾಗಿ ನಾವು ಏನಪ್ಪಾ ಅಂದ್ರೆ, ತುಂಬಾ ಚೆನ್ನಾಗಿ ಹ್ಮ್ ನಿನ್ನೆ ನೋಡು,
ಮತ್ತೆ ಇನ್ನೊಬ್ರು ಇನ್ನೊಬ್ರು ಶಾಸಕರು ಸಿಎಂ ಯಾರ
ನಿನ್ಯ ತೆಲಂಗಾಣ ಸಿಎಂ ವಿಜಯ್ ದಳಪತಿ ಅವ್ರ ಎಲ್ಲಾರೂ ಹ್ಮ್ ಹ್ಮ್ ಕೆ ಪವಲ್ ಕನ್ಡ್ಜಿ ಎಲ್ಲಾರೂ ಉತ್ತಮವಾಗಿ ಮಾಡಿದರ ಹ
ಎಲ್ಲ ಬಂದು ಗೇಟ್ ಓಪನ್ ಮಾಡಿದ್ದಾರೆ ಈ ಸಾವಿರಾರು ಹಳ್ಳಿಗೆ ಒಂದು ಅನುಕೂಲದ
ಹ್ಮ್ ಸ ಈ ನೋಡೋ ನಮ್ಮ ಅ ನಮ್ಮ ದೇಶದಿಂದ ನೋಡುವ ಎಷ್ಟು ಸುಮಾರು ಪರಿಸರಗಳು ಮಾಲಿನ್ಯ ಆಗ್ತಿದಾವೆ ಬ್ರೊ ನೋಡು ನ ಮಧ್ಯೆ ಈಗ ಹೇ ಮಳಿ. ಇವತ್ತು ಒಂದು ಹತ್ತು ಹದಿನಿಗೆ ಕುದಿ ಉಮ್ರ ಬಾ ಬಾಳ ಇದೇವ ಇವತ್ತು
ಇಲ್ಲ ಆದ್ರೆ ಇಲ್ಲಿ ನಮ್ ಸೈಡ್ ಒಟ್ಟೆ
ನಿಲ್ಲಿ ಇಲ್ಲ ಹತ್ತು ಹದನೈದು ಎಲ್ಲ ಹತ್ತು ಹದನೈದು ನಿಮಿಷ ಆಯ್ತು ಒಳೆ ನಿಂತು ಬಿಡಿತೀವೆ ಅಷ್ಟಾದ್ರ ಈಗ ನೋಡು ಬೆಳೆಗಳು ಅಲೆ ಬಿತ್ತು ಒಂದು ತಿಂ ಹಾಕ್ ಬಂತು ಈಗ ಅದಕ್ಕೆ ಮಳೆ ಬೇಕು ಮಳೆ ಬಂದ್ರೆ ನಾವು ಬೆಳಿಗ್ ರೈತ ಇದರಿಂದ ರೈತರ ರೈತರ ದೇಶದ ಬೆನ್ನೊಲುಗು ಅಂತ ನಾವ್ ಅಂತಿವ್ಯ. ಅದೇ ರೀತಿ ಹ್ಮ್ ಹ್ಮ ಹ್ಮ ಅದೇ ರೀತಿ ನಾವು ಕಾರ್ಯಗಳನ್ನು ಮುಂದುವಸಬಹುದು
ಹ್ಮ್ ಈಗೆಲ್ಲಾ ನೌಕರಿ ಅಂತ ಅಂತಾರ ಎಲ್ಲಾ ಕನ್ಯಕ್
ಹ್ಮ್ ಕರ ಕೂಡ ಅದ
ಒಳ್ಳ ರೈತ್ರ ರೈತ್ರ ಅಂತ ರೈತ್ರಿಗೆ ಯಾರ ಕನ್ಯಾ ಕೊಡೋಗಲ್ರಿ ಈಗೆಲ್ಲ
ಕರೆ ಆದ್ ಬಿಡೋ ಅದೇ ಏನ. ಈಗ ನೋಡ ಕನ್ಯಾಗ ಎಲ್ಲ ಕೊಡಕಂದ್ರ ರೈತರಿಗ ಇದ್ರೆ ಯಾರಿಗ ಕೊಡಲ್ಲ ಎಲ್ಲ ನೌಕರಿದಾರ ಅಂತ ಕೇಳ್ತಾರ ಹೌದಾ ಅದೇ ರೀತಿಯಾಗಿ ಈಗ ನೋಡು ನೀ ಈಗ ನೋಡು ನಾವು ಪರಿಸರ ಮಾಲಿನ್ಯವನ್ನು ಯಾವತ್ತ ಮಾಡ್ಬಡ್ದ ಯದಕಂದ್ರ ನಾವು ನಮ್ಮ ನೋಡು ಮನಗೆ ಒಂದೊಂದು, ಗಿಡ ನೆಟ್ರ ಅಂದ್ರ ಲಕ್
ಹ್ಮ್ ಇಲ್ಲ ಅಲ್ಲಿ ಎಲ್ಲಿಯಾ ಭೂಕಂಪ ಆಗತೆಲ್ಲ ಯಾವ ದೇಶ,
ಅದು ಅಮೇರಿಕ ಮತ್ತೆ ಅಲ್ಲ ಇದು ಇಸ್ರೇಲ್ ನಲ್ಲಿ ಭೂಕಂಪ ಆಗಿದೆ ಅಲ್ಲಿೂ ಕಂಪಾಗಿ ನೋಡು ಎಷ್ಟುಗಳು ಬಿಲ್ಡಿಂಗ್ಗಳು ಬಿದ್ದವು. ಈಗ ನೋಡೋ ನಾವು ಹ್ಮ ಈಗ ನೋಡ ಇಲ್ಲೇ ನಮ್ಮ್ ಮೂರ್ನಲ್ಲಿ ಪಕ್ಕ ಪಕ್ಕದಲ್ಲಿ ನಾರಿನಳ್ಲ್ಲಿ ಪ್ರತಿ ಒಂದು ಮನೆಗೆ ಒಂದೊಂದು ಗಿಡ ನೆಡ್ತಾರ ಅವರು.
ಹೌದೌದು ಪರಿಸರ ದಿನಾಚರಣೆ ದಿನ ನೇಡ್ತಾರ ಏನ
ಇಲ್ಲೋ ಪರಿಸರ ದಿನಾಚರಣೆ ಅಲ್ಲ ವರ್ಷಕ್ಕೊಂದು ಯಾವಾಗರ ನೇಡ್ತಾರ ಅವ್ರು ಮನೆಯವಲ್ಲಿ ಎಲ್ಲರೂ ಸೇರಿ ಆತರ ಒಂದು ಸಂಸ್ಕೃತಿಕ ಒಂದು ಬೆಳಸೊಂಡ ಹೋಗ್ಬೇಕಕು ನಾವು
ಸಂಸ್ಕೃತಿಯಂ,
ಹ್ಮ್ ಸಂಸ್ಕೃತಿ ಬೆಳಸಒತ್ ಹೋತಂದ್ರ ನಮ್ಮ ದೇಶದ ಬಾಳ ಆರ್
ವಾ ಇಲ್ಲ ಮಳಿ, ಬೆಳಿ ನೀರು ಎಲ್ಲಾ ಚೆನ್ನಾಗ ಆಗತ್ತಾ. ಈಗ್ ಗಿಡನ ಇಲ್ಲ ಗಿಡನ ಎಲ್ಲಾ ಕಡ್ದ್ ಬಿಡ್ತಾರ. ಎಲ್ಲಾ,
ಖರೆ ಅದು ಆಕ್ಸಿಜನ್ ಬಹಳ ಕೊರತೆ ಆಗ ಕುಂತ ತ್ ನಮ್ಮ ದೇಶದಲ್ಲಿ ಅದನ್ನು ನಾವು ಹ್ಮುಮ್ ಅದು ಹಠ್ ಪ್ಬ್ ಮುಮ್ಮ ಬಿ ಪಿ ಶುಗರ್ ಎಲ್ಲಾ ನೀನ್ ಆಕ್ಸಿಜನ್ ಇರ್ಲಿಕ್ಕಂದ್ರೆ ಏನ್ ಮಾಡಬೇಕು
ಹ್ಮು ಎಲ್ಲಾ ಎಸಿ ಎಸಿ ಗಾಳಿ ತಗಂತಂದ್ರ ಏನ್
ಅದು ನೋಡು ಕೆಟ್ಟ ಕಾರ್ಬನ್ ಮೊನಕ್ಸೈಡ್ ರಿಲೀಸ್ ಮಾಡುತ್ತೆ ಎ ಸಿ ಅದೇ ಎಸಿಯಲ್ಲಿ ಬಹಳ ದಿನ ಕುಂದ್ರಬಾರ್ದು ನಾವು ಬರೀ ಹ್ಮು ಅದಕ್ಕೆ ನಾವ ಏನ್ ಹೇಳದು ಚೆನ್ನಾಗಿ ಗಿ ಇದು ಮಾಡಿ ಹೊಟ್ಟೆ ಎನಪ್ಪ ಅಂದ್ರೆ ನಮ್ಮ ಹುಹ್ಮು ಕರೆ ಬುಡು ಗಿಡ ಮರ ಬೆಳಸಿ
ಅದು ಕ್ರಿಕೆಟ್ ನಲ್ಲಿ ಬರ್ತಲ್ಲ ಅದು ಬಾಲ್ ಮಿಸ್ ಮಾಡಿದ್ರೆ ಏನ್
ಹ್ಮು ಗ್ರೀನ್ ಡಾಟ್ ಬಾಲ್ ಅಂತ ಅದಕ್ ಹದ್ಮೂರ್ ಸಿಕ್ಸು ಹೊಡುದ್ರೆ ನಮ್ಮ ಬಿ ಸಿಸಿ ಚೇರ್ಮನ್ ಜಯ್ ಶ ಅವರು ಈ ಘೋಷಣೆನ್ನು ತಂದಿದ್ದಾರೆ ಅದು ಹ ಹಾಗಾಗಿ ನಮ್ಮ ಡೆ ಕ್ರಿಕೆಟ್ ಮಂಡಳಿ ಒಂದು ಉತ್ತಮವಾದ ಕಾರ್ಯಕ್ರಮ ಅದು
ಉತ್ತಮವಾದ ಕಾರ್ಯಕ್ರಮ ಅದ ಕರೆಅಂದ್ರೆ
ಅದೇನ್ ತಪ್ಪಾಗಲ್ಲ ಉತ್ತಮವಾದ ಕಾರ್ಯಕ್ರಮ ಅಂದ್ರು ಅದೇ ರೀತಿಯಾಗಿ ಇನ್ನೊಂದು ಇದು ನೋಡು ನಾನಮ್ಮ ಎನ್ ಎಸ್ ಎಸ್ ಕ್ಯಾಂಪ್ ಅಂತ ನಾವು ಹೋಗಿದ್ದೇವು ನಮ್ಮ್ ಕಾಲೇಜ್ ನಲ್ಲಿ ಕರ್ಕೊಂಡೋಗಿದ್ದರು ರಾಯಚೂರ್ನಲ್ಲಿ
ಹ್ಮ್
ಅಲ್ಲ್ ನೋಡು ಸುಮಾರು ಬ್ಲಡ್ ಡೊನೇೇಶನ್ ಕ್ಯಾಂಪ್ ಅಂತ್ ಮಾಡಿದವ್ರ ರಕ್ತದಾನ ಶಿಬಿರ ಅಂತದು
ಹ್ಮ್ ಸರಿ ಸುಮಾರು ಎಷ್ಟ ಜನ ರಕ್ತದಾನ ಶಿಬ್
ಸುಮಾರು ಎರಡು ಮುನ್ನೂರು ಜನ ರಕ್ತದಾನ ಮಾಡಿದ್ರು ನೋಡು
ಹ್ಮ್ ಹ್ಮ್ ಎಲ್ಲಾ ಪಾಸಿಟಿವು ಎಲ್ಲಾ ಟೈಪು ರಕ್ತ ಹಾ ಕೊಟ್ರಲ್ಲ
ಪಾಸಿಟಿವು ಓನೆಗಿಟಿವ್ ಓ ಪೊಸಿಟಿವ್ ಓನೆಗಿಟಿ ಬ್ಲಡ್ ಸಿಗ್ಬೇಕಂದ್ರೆ ನಾವು ಎಷ್ಟ್ ಎಷ್ಟ್ ಬಡ್ದು ಎಷ್ಟು ಕ ಕಮ್ಮಿನೂ ಆಗ್ಬಾರಡ್ದು ಅದು ಹಾಗಾಗಿ ನೋಡು ಅದು ಫುಲ್ ಹೆಲ್ಪ್ ಆಯತು ನಮಗೆ ಯೂನಿವರ್ಸಲ್ ಡೋನರ್ ಅಂತೇಳಿ ಓ ನೆಗೆಟಿವ್ ಅನ್ನ ನಾವು ಯೂನಿವರ್ಸಲ್ ಡೋನರ್ ಎಂದು ಕರುತ್ತೇವೆ ಹಾಗಾಗಿ ಅವು ಸುಮಾರು ಒಂದು ಹತ್ತು ಹದನೈದು ಜನರಲ್ಲಿ ಸಿಕ್ ಆ ಬ್ಲೆಡ್
ಇಲ್ಲ ಇಲ್ಲ ಅದು ಎಲ್ಲಾರೂ ಕೊಡ್ತಾರಂದಂದ ನಾವ್ ಕೊಡ ಬಾರದ ನಮ್ ಕಡೆ ಐತೆ ಅಂತ ನಮ ಕೆಪಾಸಿಟಿ ಎಷ್ಟ ಇತ ಅಷ್ಟ ಕೊಡಬೇಕು ಸ್ವಲ್ಪ್ ಜಾಸ್ತಿ ಇದ್ರನ ಕೊಡ್ಬೇಕು ಅಷ್ಟ ಹನ್ನೆರಡು ಪಾಯಿಂಟ್ ಮೇಲೆ ಇರ್ಬೇಕು ಮಿನಿಮಮ್
ಹದ್ನಾರ ಇರ್ಬೇಕು ಮಿನಿಮಮ್ ಅದೇ ರೀತಿಯಾಗಿ ನೋಡುವ ನಮ್ಮ ದೇಶ ಕ್ತದಲ್ಲಿ ಆ ಇದು ನಾವು ಬ್ಲಡ್ ಡೊನೇಷನ್ ಕ್ಯಾಂಪ್ ಅಂತ ನಾವು ಮಾಡಿದ್ವಿ ಅಂದ್ರೆ ಅದ್ರಿಂದ ಎಷ್ಟು ಜನ ದ ರಕ್ತ ಇರಲಾರದ
ಅವರು ಅಲ್ಲ ನೀನ ಹಿಂಗ ಅಂತಿಯಲ್ಲಾ ಅವರು ರಕ್ತದಾನ ಮಾಡ್ಕೇಂತರಬಿಡು ಅದ್ನ ಬ್ಲಡ್ ಒಳ್ಳೆ ಗೌರ್ಮೆಂಟ್ನ್ ಯಾರಿಗೆ ಅವ್ರಿಗೆ ಹೋಳ್ಳಿ ಹ ಹೆಂಗ ಕೊಡ್ತಾರ ಅನ್ದ ಏನ್ ಗ್ಯಾರಂಟಿ
ಇಲ್ಲ ಕೊ ಕೊಡ್ತವ ಕೊಡ್ತರ ಅದನ್ನ್ ತಪ್ಸೋಕ ಆಗಲ್ಲ ಯಾಕೆಂದ್ರೆ ಐತ ನೋಡು ಈಗ ಸುಮಾರು ನಮ್ಮ ದೇಶಗಳಲ್ಲಿ ಇಲ್ಲಾರ್ದಂಗ ರೋಕ್ಕಕ್ಕೆ ಮಾಡ್ತಾರೆ ಆದ್ರೆ ಗೋರ್ಮೆಂಟ್ ಜಿಲ್ಲಾ ಆಸ್ಪತ್ರೆಗಳಿಗೆ ನಾವು ಕಳಸತೀವಲ್ಲಾ ಹಾಗಾಗಿ ಅಮೌಂಟ್ ರೋಕ್ ಳನ್ನು ಇಸ್ಕೊಳಲ್ಲ ಅವ್ರತಕ ಹಾಗಾಗಿ ನಾವು ರಕ್ತದಾನ ಶಿಬಿರ ಮತ್ತು ಮುಂತಾದ ಕಲ್ಚರಲ್
ಕಲ್ಚರ್ ಅಲ್ಲವೋ ಅದು ಈಗ ರಕ್ತದ ತಗೊ ರಲ್ಲ ಅದು ಎಸ ದಿನ ಇಡ್ಬಬಹುದು ಅಂತ
ಅದನ್ನ ಸುಮಾರು ನಾವ ಬ್ಲಡ್ ಬ್ಯಾಂಕ್ ಅಂತ ಹೇಳಿ ಸುಮಾರು ಸ್ಟೋರೇಜ್ ಮಾಡ ಮಾಡ್ತಾರ ಸುಮಾರು ಒಂದ್ ವರ್ಷಗಳ ಎರಡು ವರ್ಷಗಳ ಕಾಲ ಸ್ಟೋರೇಜ್ ಬ್ಯಾಂಕ್ ಗಳು ಇರ್ತವೆ
ಅಲ್ಲ ಒಂದ್ ವರ್ಷ ಎರಡು ವರ್ಷ ಅಷ್ಟನ ಅದು ಅದ ಏನ ಟೈಪು ಎನೆನ ನಾಗಲೆನ
ಯ ಅ ಏನೇಏನ ಆಗುವುದಿಲ್ಲಯೋ ಮಲ್ಲು ಅದ ಆರಾಮಾಗಿ ಇಡ್ಬೋದು ಅದೇ ರೀತಿಯಾಗಿ ನಾವು ಎನ್ ಎಸ್ ಎಸ್ ಕ್ಯಾಪ್ ನಲ್ಲಿ ಈ ತರ ಆಕ್ಟಿವಿಟೀಸ್ ಮಾಡಿದವಪ್ಪ ನಾವು ಈಗ ನಾಳೆ ಟೂರ್ಗ ಹೋಗ ಬೇಕಂತ ಅ ನಾಳೆಲ್ಲದನಾಡ್ದ ಸೋಮವಾರ ದಿನ ಟೂರಗೇ ಹೋ ಇಟ್ಟಿದ್ದೀ ಇಲ್ಲಿದ್ದ ಹ್ಮ್ ಇಲ್ಲಿದ್ದ ಪಸ್ಟ್ ಸಿರ್ಸಿ ಬನವಾಸಿ ಜೋಗ ಜೋಗ ಜಲಪಾತ, ಹುಡುಗುಂಜಿ ಗಣಪ, ಮುರುಡೇಶ್ವರ, ಕು ಕೆ, ಸುಬ್ರಹ್ಮಣ್ಯ, ಕೊಯಮುತ್ತೂರು, ಕೇರಳಾ, ಮುನಾರ್ ಆ ಮತ್ತೆ ಮುಂತಾದಗಳ ಹಂಪಿ ಹ್ಮ್ ಅದ ನೋಡ ವಿಜಯನಗರ ಸಾಮ್ರಾಜ್ಯದ ನೋಡವ ಅಕ್ಕ ಬುಕ್ಕರರು ಹದ್ನಾಕುನೂರ ತೊಂಬತ್ತೆರಡರ ಸ್ಥಾಪಿಸಿದ್ರು ಅದನ್ನ
ಹಂಪಿ ಅದ ಇದ ಗೋಲ್ ಗುಂಬಜ್ ನಲ್ಲಿ ಯಾರ್ಯಾರ ಅಳ್ಯಾರಲ್ಲಿ
ಗೋಲ್ ಗುಮಜ್ ನಲ್ಲಿ ಶಹಜನ್ ಇಲ್ತ ಅವರು ಇಬ್ರಾಹಿಮ, ಇಬ್ರಾಹಿಮ, ಇಬ್ರಾಹಿಮ ಲ್ಲ ಅವರೆಲ್ಲ ಅಲ್ಲಿಯ ನೋಡೋ ಇದು ಶಿವ ಗಿರಿ ನೋಡ ನಮ್ಮ ದ ಕರ್ನಾಟಕಲ್ಲೇ ಕರ್ನಾಟಕದಲ್ಲಿ ಎರಡನೇ ಅತಿ ದೊಡ್ಡ ಶಿವ ಎಲ್ಲಿದ್ದಾನೆ ಅಂದ್ರೆ ಅದ ಯೋಗಿರ್ರ ಅಲ್ಲಿ ಅಲ್ಲಿ ಚೆನ್ನಾಗಿದ್ದವು ಶಿ ಶಿವಗಿರಲ್ಲಿ ಹುಡ್ರಿಗೆ ಆಟ ಹ್ಮ್ ನಂದಿ ಬಸಣ್ಣನ ಅದೇ ರೀತಿಯಾಗಿ ನೋಡ ಒಂದನೇ ಶಿವ ಎಲ್ಲಿದ್ದಾನೆ ಅಂದ್ರೆ ಮುರುಡೇಶ್ವರದಲ್ಲಿದ್ದಾನೆ ಎರಡನೇ ಶಿವ ಎಲ್ಲಿದ್ದಾನೆ ಅಂದ್ರೆ ಅದೇ ಶಿವಗಿರಿ ಅಂತ. ಮತ್ತೆ ನಾವ್ ಹೇಳ್ಬೋದು
ಹೌದ ಹೌದು ಎಲ್ಲಾ ಆ ಶಿವರಾತ್ರಿ ದಿನ ಮಹಾಶಿವರಾತ್ರಿ ದಿನ ತಗ ಅಭ
ಹೌದ್ ಬಿಡ ಮಹಾಶಿವರಾತ್ರಿ ದಿನ ಅಭಿಷೇಕ ಮಾಡಿ ನಮ್ಮ ದ ಈಗ ನೋಡು ಎಲ್ಲಾ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಎಲ್ಲಿಗ ಹೋಗಿದೆ ಅಂದ್ರ ಇವ್ ದಿಳ ಇರಲಾರ್ದ ರ ಇರಲಾರ್ದ ನಮಗೆ ಎಷ್ಟು ತೊಂದರೆ ಆಗಿದೆಯವ ಮಲ್ಲು ಅದೇ ರೀತಿಯಾಗಿ ನಾವು ಯ ಮನೆ ಮಾಡ್ಬೇಕ ಪ್ರತಿಯೊಂದು ಮನೆಗೆ ಪ್ರತಿಯೊಂದು ಗಿಡ ನೆಡ್ರಿ ನೀವು ಒಳ್ಳೆ ರೀತಿಯಿಂದ ಆಕ್ಸಿಜನ್ ಎಲ್ಲಾ ಮುಂತಾದವುಗಳನ್ನು ತಗೋ ಈಗ್ ನೋಡ ನಮ್ ವೆಹಿಕಲ್ ಗಳು ಎಷ್ಟು
ಹೇಳ್ತೀವಿ ನಾವು ಅವ್ರು ಮಾಡಗಲ್ಲ ಈಗೆಲ್ಲಾ ಹಣಕ್ಕ ಹಣಕ್ಕ ನಿಂತ್ ಬಿಟ್ರ ಜನ ಎಲ್ಲ
ಅದೇ ರೀತಿಯ ನೋಡೊ ವೆಹಿಕಲ್ ಗಳು ಎಷ್ಟ್ ಆಗಿದೆ
ಮೊನ್ಯ ಅದು ಇದ ಹೋಗ್ಯಾರಲ್ಲ ಈ ಎದಕ್ಕ ಇದು ಪಂಶನಿಗೂ ಲ್ಲ ಟಿವಿ ಡ್ಯಾಮು ಪ್ರತಿಯೊಂದು ಒಂದು ಇದಕ್ ಜನ್ರಿಗೆ ಎರಡ್ಡ್ನೂರ್ ರೂಪಾಯಿ ಕೊಟಾರ
ಹೌದು ಮುನ್ನೂರು ರೂಪಾಯಿ ಎರ್ಡ್ನೂರು ರೂಪಾಯಿ ಕೊಟ್ಟು ನಮ್ಮ ದೇಶದಲ್ಲಿ ಬಹಳ ಈ ತರ ಅವ್ಯವಸ್ಥೆಯನ್ನು ಮಾಡಿ ನಮ್ಮ ದೇಶದ ಮುಖ್ಯಮಂತ್ರಿಗಳು ಇವ ಒಂದು ಮನಿ ಮಾಡಿ ನಾವು ನಾವು ಮನವಿ ಮಾಡಿ ಹೇಳ್ಬೇಕು ನಮ್ಮ ರಾಜ್ಯದಲ್ಲಿ ಮುಂದಿನ ಯುವಕರಿಗೆ ನೀವು ಈ ತರ ಮಾಡೋ ಈಗ ನೋಡ ಮೋದಿ ಸರ್ಕಾರ ಅವರು ಮೋದಿ ದಿ ಒಂದ್ ಘೋಷಣೆ ಮಾಡಿದ್ದಾರೆ ಪೆಟ್ರೋಲ್ ಬೈಕ್ ಎಲ್ಲಾ ನಿಷೇಧ ಮಾಡಿ ಅ ಒಟ್ಟ ಒಂದ್ ತರ ಇದ್ ಇರದಂಗ ಮಾಡ್ಬೇಕ